ನಮ್ಮ ನಾನ್ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ
ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತು ಇವತ್ತು ದಿನ ಹೇಗಿತ್ತು ಎಷ್ಟಟ್ ಎಷ್ಟು ಗಂಟೆಗೆದ್ದೆ
ಹ
ಹ್ಮ ನಂದು ದಿನ ತುಂಬಾ ಚೆನ್ನಾಗಿತ್ತು ನನ್ಗು ಇವತ್ತು ಪರೀಕ್ಷೆ ಇತ್ತು ನಾನು ನಾನು ಬೆಳಿಗ್ಗೆ ಏಳು ಗಂಟೆಗೆ ಗೆದ್ ಮತ್ತು
ಹೌದಾ ಏನ್ ಮಾಡುದ್ರಿ ಬೆಳಿಗ್ಗೆಯಿಂದ
ನಾನು ಹಲ್ಲ ಉಜ್ಜಿ ಮುಖ ತೊಳೆದು ತಿಂಡಿ ತಿಂದೆ
ಹ ನಾನು ದೋಸೆ ತಿಂದೆ ಹೌದು ತುಂಬಾ ರುಚಿಯಾಗಿರುತ್ತೆ ನನ್ ಸ್ವಲ್ಪ ಒದ್ದೇ ಮುದ್ದ ಮಾತು ಕೆಲ್ಸ ಮಾಡಿದ್ದೆ
ಸ್ವಲ್ಪ ಕಷ್ಟ ಆಯತು ಆದ್ರೆ ಸರಿಯಾಗಿ ಮುಗಸ್ದೆ
ಅದು ಒಳ್ಳೇದು ನೀನು ಇವತ್ ಏನ್ ಮಾಡ್ದೆ
ಹ್ಮ್ ನಾನು ಮನೆ ಕೆಲ್ಸ ಮಾಡ್ತಿದ್ದೆ
ಹ್ಮ್ ಯಾವ್ ಮನೆ ಕೆಲ್ಸ
ಕೊಠಡಿ ಸ್ವಚ್ಛ ಮಾಡುತ್ತಿದ್ದೆ
ಹ್ಮ್ ಧನ್ಯವಾದ. ಅನ್ನ, ಸಾಂಬಾರು ಮತ್ತು ಪಲ್ಯ ತಿಂದೆ ನೀವ್ ಏನ್ ಮಾಡುದ್ರಿ.
ಅನ್ನ ಮತ್ತು ಸೊಪ್ಪಿನ ಪಲ್ಯ ತಿಂದೆ.
ಹೌದಾ ನಿಮ್ಗೆ ಸೊಪ್ಪು ಇಷ್ಟನಾ.
ಹೌದು ತುಂಬಾ ಇಷ್ಟಾ.
ನಂಗೆ ಕೂಡ ತುಂಬಾ ಇಷ್ಟ ಸ್ವಲ್ಪ ವಿಶ್ರಾಂತಿ ಮಾಡಿದ್ದೆ.
ಒಂದು ಗಂಟೆ.
ನಂತರ
ನನ್ನ್ ನಂತರ ಸ್ವಲ್ಪ ನಡೆದೆ.
ಎಲ್ಲಿ ನಡಿದ್. ದೇ
ಮನೆ ಹತ್ರಾ ನಡದೆ.
ಹ್ಮ ಹ್ಮ. ಇಲ್ಲಿ ಕೂಡ ಹವಾಮಾನ ಚೆನ್ನಾಗಿದೆ.
ಹ್ಮ್ ಚಹದು ಜೊತೆ ಏನ್ ತಿಂದೆ. ಹ್ಮ್ ನಾನು ಕೂಡ ಚಹಾ ಕುಡುದೆ ಸಂಜೆ ಸಮಯ ತುಂಬಾ ಚೆನ್ನಾಗಿರುತ್ತೆ ಅಲ್ಲ.
ಹೌದು ನನಗೂ ಹಾಗ ಗೆ ಅನ್ಸ್ತು
ಹ್ಮ್ ರಾತ್ರಿ ಹೊತ್ತು ಏನು
ರಾತ್ರಿ ಊಟ ಆಹ ಇನ್ನು
ಹ್ಮ್
ಚಪಾತಿ ಒಳ್ಳೆಯ ಆಯ್ಕೆ
ಹ್ಮ್ ನಿಮ್ಗೆ ಯಾವಾಗ ಊಟ ತುಂಬಾ ಇಷ್ಟ ಯಾವ್ದು ಊಟ ಇ ತುಂಬಾ ಇಷ್ಟ
ನನ್ಗೆ ಅನ್ನ ಮತ್ತು ಸಾಂಬಾರು ತುಂಬ ಇಷ್ಟ
ಹೌದಾ ಹ್ಮ್ ನನ್ಗೆ ದೋಸೆ ಚಟ್ನಿ ತುಂಬಾ ಇಷ್ಟ ಹ್ಮ್ ನಿಮ್ಗೆ ಏನಾಗೂ ಇಷ್ಟಾರ
ಹಣ್ಣುಗಳು ಇಷ್ಟ ತುಂಬ ಇಷ್ಟ
ಯಾವ ಹಣ್ಣು ಇಷ್ಟ ಹ್ಮ ಹ್ಮ್ ನನ್ಗೆ ಮಾವಿನ್ಣು ತುಂಬಾ ಇಷ್ಟ ಹೌದು ತುಂಬಾ ರುಚಿಯದು ಹೌದು ದಿನ ತುಂಬಾ ನೀರು ಕುಡಿಯುತ್ತೇನೆ ಹ್ಮ್ ನಿಜ ಹ್ಮ ಬೇಕು
ಹೌದು ಸ್ವಲ್ಪ
ಹ್ಮ್ ಯಾವ ರೀತಿ ಪುಸ್ತಕ ಇಷ್ಟ
ಕತೆೆ ಪುಸ್ತಕಗಳು ಇಷ್ಟ
ಹ್ಮ್ ನನ್ಗೆ ಕೂಡ ಕತೆ
ಸಮಯ ಸಿಕ್ಕಾಗ ಓದಬಹುದು
ತ್ತು
ಹೌದು ತುಂಬಾ ಇಷ್ಟ
ಕೂಡ ಸಂಗೀತ ಕೆಡುತ್ತೀನಿ
ಹ ಸಂಗೀತ ಮನಸ್ಸಿಗೆ ಸಂತ ತೋಷ ಕೊಡುತ್ತೆ
ನಿಜ ತುಂಬಾ ಸಂತೋಷ ಸಿಗುತ್ ತ್ತೆ
ಹ ಹೌದು ತುಂಬಾ ಚೆನ್ನಾಗಿತ್ತು
ನಾಳೆ ಏನು ಯೋಜನೆ ಇದೆ
ಬೆಳಿಗ್ಗೆ ಬೇಗ ಹೇಳೋದು ಮತ್ತು ಕೆಲಸ ಮಾಡೋದು
ಹ್ಮ್ ಒಳ್ಳೆ ಯೋಜನಾ ನಾನೂ ಕೂಡ ಅದೇ ರೀತಿ
ತುಂಬಾ ಚೆನ್ನಾಗಿದೆ
ಸರಿ ಈಗ ಸ್ವಲ್ಪ ವಿಶ್ರಾತ್ ಮತ್ತೆ ಏನ್ ಸಮಾಚಾರ ಹ್ಮ್ ನಾನು ಏನಿಲ್ಲ ಬಟ್ಟೆ ಹೋಗ್ಬಿಟ್ಟಿ ಕೈ ಎಲ್ಲ ನೋಯತ್ತು ಕೂತಿದ್ದೀ ನಿ ಹ್ಮ್ ಒಂದ್ ತಿಂಗಗಳಿಂದ ಒಗ್ದಿರ್ಲಿಲ್ಲ
ಒಂದ್ ತಿಂಗಳಿಂದ ಬಟ್ಟೆ ಹೋಗಿ ಅಲ್ವಾ ಎಲ್ಲಾ ವಾಸನೆ ಬಂದಿರುತ್ತೆ ಅಲ್ವಾ
ಕಂಫರ್ಟ್ ಇ ಏನ್ ಕಂಫರ್ಟ್ ಇರಲಿ ಏನಕ್ಕೆ
ಹ್ಮ್ ಅದೇ ಅದು ಇದು ಗಮ್ಮನ್ನೋ ತರ ಏನಾದ್ರು ಹಾಕೊಂಡು ಹೋಗದ್ರೆ ಆಯ್ತು
ನೀವ ಎನ್ ಮಾಡ್ತಿದ್ದೀರಾ
ನಾನು ನನ್ನ ಹ ದೂರವಾಣಿ ನೋಡ್ತಾ ಇದ್ದೀನಿ
ಹೌದಾ
ಹ್ಮ್ ಹೋಗೋದಿಲ್ಲ ಅನ್ನಿಸ್ತದೆ ನಂಬಬೋದು ಮನಲ್ಲಿದ್ದೀರಾ ಯಾಕ್ ಹೋದ್ರೆ ಹೋಗುತ್ತೆ ಮನೆಯಲ್ಲಿಲ್ಲ ನಾನು ಈನ ಏನು ವಸತಿಯಲ್ಲ ಇದಿದ್ದೇನಿ
ಹೌದಾ ವಸತಿಲಿ ನಿಮ್ ಗೆಳತಿ ಎಲ್ಲಾ ಚೆನ್ನಾಗಿರ್ತಾರ ನಿಮ್ ಜೊತೆ ಹ್ಮ್
ಹ್ಮ್ ಇವತ್ತು ಎಲ್ಲಾ ಕೆಲ್ಸ ಸಮಯಕ್ಕೆ ಮುಗಿದ ದಿದೆ
ಹ್ಮ್ ಹ್ಮ್
ನೀನು
ಮತ್ತ ಏನ್ ಸಮಾಚಾರ
ಹೇಳ್ಬೇಕು ನಿಮ್ಗೆ ನೀನ ನಾನ ಏನ್ ಹೇಳಲಿ ನೀವ್ ಕೇಳಿ ಹೇಳ್ತೀನಿ ಹೇಗಿದ್ದೀರಾ ಹ್ಮ್ ಹ್ಮ್ ಇವತ್ತು ಎಲ್ಲಾ ಕೆಲ್ಸ ಸಮಯಕ್ಕೆ ಮುಗೀಿತಾ ಹ್ಮ್ ಹೌದು ನಿಮ್ಗೆ ಇವತ್ತು ದಿನ ಹೇಗಿತ್ತು
ನನಗೆ ಚೆನ್ನಾಗಿತ್ತು ಬೆಳಿಗ್ ಗೆ ಬೇಗ ಎದ್ದೆ
ಹ್ಮ್ ನಾ ನು ಏಳು ಗಂಟೆಗೆ ಎದ್ದಿದ್ದೆ ಹ್ಮ್ ಬೇಗ ಎದ್ದಿ ತುಂಬಾ ಕೆಲ್ಸ ಇತ್ತು ಮನೇದು
ಹ್ಮ್ ಹ್ಮ
ತುಂಬಾ ಇಷ್ಟ ನನ್ಗೆ ಹ್ಮ್ ಬೆಳಿಗ್ಗೆ
ಸ್ವಲ್ಪ ನೀರು ಕುಡಿದೆ ನಂತರ ಹಲ್ಲು ಉಜ್ಜಿದೆ ನಂತರ ಸ್ವಲ್ಪ ಹೊರಗೆ ಹೋಗಿ ನಡಿದೆ ನೀ ಹ ತುಂಬಾ ಇಷ್ಟ ಹೌದು ಸಮಯಕ್ಕೆ ಸಿಕ್ ಸಮಯ ಸಿಕ್ಕಾಗ ನಡೆಯುತ್ತೇನೆ
ನಡೆಯುವಾಗ ಏನ್ ಯೋಚನೆ ಏನ್ ಮಾಡ್ತೀರಾ
ಹಲವು ವಿಷಯಗಳ ಬಗ್ಗೆ ಯೋಚನೆ ಮಾಡ್ತ
ಯಾವ ರೀತಿ ಪ್ರಿಯ ವಿಷಯಗಳು ಹ್ಮ್ ಅದು ಒಳ್ಳೆಯ ಅಭ್ಯಾಸ ಬಿಡಿ
ನಿಮಗೆ ಏನು ಹವ್ಯಾಸ ಇದೆ
ನಂಗೆ ಪುಸ್ತಕ ಓದುದು ಇಷ್ಟ ದಿನ ಸ್ವಲ್ಪ ಸಮಯ ಓದಲು ಪ್ರಯತ್ನ ಮಾಡ್ತೀನಿ
ಯಾವ ರೀತಿಯ ಪುಸ್ತಕ ಗಳು ಇಷ್ಟು
ಹ್ಮ್ ಕತೆ ಚರಿತ್ರೆ ಮತ್ತು ಜ್ಞಾನ ಕೊಡುವ ಪುಸ್ತಕಗಳು ಹ್ಮ್ ಕತೆ ಓದಿದ್ದಾಗ ಸಮಯ ಹೇ ಹೋಗುತ್ತೆ ಗೊತ್ತೇ ಆಗಲ್ಲ ಹ್ಮ ನಿಜ ಒಂದು ಒಳ್ಳೆಯ ಕತೆ ತುಂಬಾ ಆಸೆ ಆಗಿತ್ತು ಹೌದು ಮಧ್ಯಾಹ್ನ ಅನ್ನ ಸಾಂಬಾರು ಮತ್ತು ಮೊಸರು ಬಿಸಿಗೆ ಕಳೆದ ಬೇಸಿಗೆ ಕಾಲದಲ್ಲಿ ತುಂಬಾ ಒಳ್ಳೇದು ನಾ
ಹೌದು ತಂಪು ಅನಿಸುತ್ತೆ
ನಿಮ್ಗೆ ಯಾವ ಹಣ್ಣು ತುಂಬಾ ಇಷ್ಟ
ಬಾಳೆಹಣ್ಣು ದ್ರಾಕ್ಷಿ ಮತ್ತು ಸೇಬು
ಹೌದಾ ನನ್ಗೆ ಮಾವಿನ ಹಣ್ಣು ತುಂಬಾ ಇಷ್ಟ ಅ